ಹಲೋ
ಹಲೋ ಅಕ್ಕ ಏನ್ ಮಾಡಕತಿವಿ ಊಟ
ಓದಕತ್ತತಿ ನೋಡಪ್ಪಾ ನೀ ಏನ್ ಮಾಡಾಕತಿ
ನಾ ಸುಮ್ಮನೆ ಕೂತಿೀಿ ನೋಡ್ಬಂದ್
ಮತ್ತೇನ್ ಸಮಾಚಾರ ಸಾಲಿಗೆ ಹೋಗ ಬಂದಿವತ್ತ ಹ್ಮ್ ಎ
ರಜೆ
ಇವತ್ತಾಕ್ರಜಾ ಸೋಮವಾರ
ಇದು ಪೂರ್ಣಿಮಾ ಏನಂತಾರಲಕ್ಕ ಅದು
ಪುಣ್ಣಿಮಿ ಕರುುಣಿ
ಕಾರಣ ತಣ
ಹ ಹಾ ಏನ್ ಮಾಡಿದ್ರಿ ಮನ್ಯಾಗ ಹುಳಮೆಗೆ
ಮನ್ಯಾಗ ಹೋಳ್ಗಿ ಹೋಳ್ಗಿ ಸಂಡ್ಗಿ ಕರ್ದೀವಿ
ಹ್ಮ್
ಮತ್ತ ಬಾಳ ಮಾಡಿ ಏನ ಅವವಾಜ್ ಬರತ್ ಹಿಂದ್ ಏನ ಬರತ್ ಥೋಡಕ
ನನ್ ಕಡೆ ಫ್ಯಾನ್ ಫ್ಯಾನ್ ಅವಾಜ್ ಒಂದೇ
ಹಾ ಹಾ ಹಾ ಗಾಳಿ ಕೊಡೋದಾನ
ಹಾ ಪಂಕಾ
ಹಾ ಹ ಹ
ಅದ
ನಾನು ಸು ಮಾಾಡಾತಿದ್ದ
ಓದದ್ ಬಿಟ್ಟು ಬರೀ ಅದಾಡದ್ ಮಾಡನಿ ಅಂತ
ಎಲ್ಲ ನಾವ ನಾವ ಇವತ್ತು ಹೊರ ಹೋಗಿದ್ದೆ ಗೊತ್ತು ವಾಹನದ ಮ್ಯಾಗ ಹೊರಗದು ಅಕ್ಕಂದ ಇದು ಬರಿ ಕಾಳಲ್ಲ
ಹ್ಮ
ಅದುಯ ಇದು ಕಲ ಯಾಕ ಹಾಕುದಂತ ಇತ್ತಲ್ಲದು
ಹಾ
ಸ್ಬೇಕುಂತ
ಹಾ ಹಾ ಅದ್ ಹಾಕ್ ಬಂದ್ರೇನಾ
ರಾತ್ ತೋಡಲ್ಲ ಹಯ್ತ್ರರಿ
ಹ್ಮ್
ತದ
ನೀ ಇನೊಂದ ಸ್ವಲ್ಪ ಚೊಲೋ ಜಾಗದ ಕಡೆ ಬರ್ತಯನ್ ನೋಡು
ಹ್ಮತೊಡಿ ಮಾಗಿದ ಐತಿ ಗಾಳಿ
ಹ್ಮ್ ಅಲ್ಲಿ ಬೋರಮ್ಮ ಅವ್ರು ಮಾತಾಡಕತಾರನಾ ಏನ್ ಆಟಾಡಾತಾರ ಅವ್ರ ಏನ್ ಆಟಾಡತಾರ ಅವರು
ನ ಅವರಿಗೆಗತ್ತು
ಇಲ್ಲಿ ಸಮರ್ಥರ್ ಮಳಗ ಮೇಲೆ
ಹ ಅದೇ ಅಕಡೆ ಬಾಳ ಜೋರ್ ಕಳತದೆ
ಹೌದಿನ
ಕೆಳ ಆತೈತಿನ
ಹಾ
ಕೇಳಾತೈತೆ ನಂದ
ಈ ಸಂದು ಏನಂತಂದ್ರ ಅ ನಾಳೆ ಇದಕ್ ಹೋಗ್ಬೇಕ ಕನ್ ಮಾಡಿವವಿ ಬರ್ತೇನ
ಅಲ್ಲಯ ಇ ಬರಲ್ಲತ್ ಈಗ ಇದ ಅಲ್ಲ
ಹತ್ತನೇ ತರಗತಿ ಯಾರಪ್ಪ ನೀನು ಅಲ್ಲ ಏನ್ ಮಾಡ ಹಬೇಕಂತ ಮಾಡಿ ನಿಮ ಮುಂದ್ ಹನ್ನೆರ್ನ ಹತ್ತಗ
ಒಂದು ವೈದ್ಯ ಇಲ್ಲ ವೈದ್ಯ ಎಲ್ಲ
ಹಾ
ಏನ್ರ ಮಾಡದ
ಏನಾರ ಅಂದ್ರ
ಕಡಿಮಿ ಪಗಾರ್ ಬರದಂತರು ಯಾವ್ದೂ ಮಾಡಲ್ಲ
ಹಂಗಲ್ಲಪ್ಪಾ ಈಗಏನ್ ವಿಜ್ಞಾನ್ ಮಾಡ್ತವು ಕಲಾ ತೊಗತಿಯೋ
ಕಲಾ ಅಂದ್ರ ಗ ಪಟ್ಟೆ ಸಮ ಇಕ್ಕಾಲ ಸೀ ಗಡಿ ಬಿಡಿದಾನ
ಹಂಗೇನಲ್ಲ ಕಲಾ ಅಂತಂದ್ರ ಆಹ ಏನಿದ ಏನ್ ನೋಡ್ದಂದ್ರೆ
ಅಕ್ಕ ಏನೊಬ್ರು ಮೂರನೇ ವ್ಯಕ್ತಿ ಇದು ಮಾಡಾತ್ತಾರ
ಮೂರ್ನೇ ವ್ಯಕ್ತಿ ಇದು ಮಾಡಿದ್ರ ಬಿಟ್ ಬಿಿಡ ಕಡಿಗೆ ಹ ತಲೆ ಕೆಿಡಸ್ಕೊಬ್ದು ಮೂರನೇ ವ್ಯಕ್ತಿ ಬಗ್ಗೆ
ಹಾ ಹಾ ಹಾ
ಹ್ಮ್
ಅದೇ ಇಲ್ಲೊಂದಿದ ಈ ಕಡೆ ಬಂದಿದ್ದೆ ಇನ್ನೊಬ್ರ ಕಡೆ ಇಲ್ಲಿ ಇದು ಮ್ಯಾಗ ಮ್ಯ ಮ್ಯಾಳ್ಗೆ ಮ್ಯಾಳ್ಗೆ ಮ್ಯಾಗ ಈ ಕಡೆ ನಮ್ಮ ಇದು ಆಗಂದ ಈ ಮನ ಆಗ ಮತ್ತೆ ಈ ಕಡೆ ಇನ್ನೊಂದ ಐತಲ್ಲ ಮ್ಯ ಆಗಿದಕ್ಕೊಂದುಷಾರ್ ನೋ ನೀರ್ ಕಾಯಸುದುದು
ಹಾ ಹಾ ಹಾ ಹಾ ಹಾ
ಇದದು ಮಾಡ್ತಾರ ನೋಡ ಅವರು ಕೆಲ್ಸ
ಏನ್ ಕೆಲ್ಸ ಮಾಡ್ತಾರ ಅವ್ರ
ಹಾ ಏನಂತಾರ ನೋಡಕದುದ ಕಂಬದಾಗಿ ಏನಿರ್ತಾವ
ಕರೆಂಟ್ ಕರೆಂಟ್ ಏನ್ ಮಾಡ್ತಾರಣ ಹ್ಮ್ ಹ್ಮ್ ವಿಿದ್ಯುತ್ ಶಕ್ತಿ
ಹಾ ಅದ ಅಂತ ಅದು ಮಾಡ್ತಾರಲ್ಲ ಅವ್ರ ಮೆ ಮಾಡ
ಹೌದಾ
ಏನೋಗಲ್ಲ
ಾ ಹಾಡ ಆಡ್ತೀನಿ
ಹಾಡು ನೋಡಮಂತ ಏನ್ ಹಾಡಾಗ ಬರ್ತ್ತ ಮೀನಾಗ ಹಾಡು ಹಾಡಲ್ಲ ಒಂದಿಷ್ಟು ಸಾಲುಗಳೇಳು
ಹಾ ಒಂದು ಚಿತ್ರ ಗೊತ್ತನಾ ಒಂದು ಕ ಚಿತ್ರ ಕಲಾ ಚಿತ್ರ ಹ ಇವ ಮಾಡಡಂ್ ಗೊತ್ತು ಹ ಯವ ಅಕ್ಕ ಅ ಕಡೆ ಇದು ದೂರಂ
ಹ್ಮ ಯಾವ್ದ್ ಹೇಳು ಸಾಲುಗಳು ಹೇಳು
ನೀನು ನೀನು ಹೋದ ಮೇಲೆ ಭೂಮಿಯ ಎಲ್ಲಾ ಬಾರಡ ಆಾಗಿದೆ ನನ್ನ ಮನಸ್ಸಿನ ತಳಮಳ ಬಿರುಸಾಗಿದೆ ನೋಡದೇ ಎಲ್ಲ ಆಗದೆೇ
ಹಾ ಹಾ ಹಾ ಹಾ ಹಾ
ಬಾರಿ ಮಾಡ ಅಲ್ಲ
ಹಾ ಮಸ್ತ್ ಮಾಡ್ಯರ್ ನೋಡ್ದನ್ನ ಏನ್ಿಂಗ ಇನ್ನೊಂದ ಗೊತ್ತಾ
ಏನಂತ ಅಂದ್ರೆ ನಿನಗೂ ಆಸಕ್ತಿ ಐತಿ ನಿನಗ ವೈದ್ಯ ಆಗುದು ಪ್ರಾಣಿಗಳ ವೈದ್ಯ
ಹಾ ಸ್ವಲ್ಪ ಐತೆ
ಸ್ವಲ್ಪ ಐತಿ ಆಗಕ್ ಒಂದ ಚೊಲೋನ್ಸಂಗಿಲಏನ್ ಕಳಿಪಾಳಿ ಎಲ್ಲ
ಇಲ್ಲ ಯ ಏನ ಅನ್ಸಲ್ ಬಿಿಡು
ಎಲ್ಲ ಕೇಳಿದೆ ಅವದು ಏನ್ರ ಒಂದ್ ಸ್ವಲ್ಪ ಪಾಸ್ ಆತ ಇತ್ತ ಅಂತಂದ್ರೆ ಅದ್ರದ್ದ ವೈದ್ಯರಾಗಕ್ ಒಂದಸ ದಾರಿಗಳದ ಹೂ ಆಿ ಕೇಳಿದೆ ಹ್ಮ
ಹ್ಮ್
ಆದ್ರ ನೀನು ಆರನೇತಿಂದ ಇಲ್ಲಿ ಕಲ್ತ ಅಂತಂದ್ರ ಆರು ಏಳು ರಟ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೊಂದು ಹನ್ನೆರಡುನು ಅೇ ಮುಗಿಸ್ಬಿಟ್ಟ ಅಂತಂದ್ರೆ ಏನಾಗುದುದು ಗೊತ್ತ ನಿಮ್ದ ಇದ್ರ ಸರ್ಟಿಫಿಕ ಿಕಟ್ ಬರ್ತೈ ಒಂದ ಕಾಗ ಹೊರ್ತೈತಿ ಇನ್ನು ಹಳ್ಳಿ ಒಳಗೆ ಕಲ್ ಅಂತ ಅಂದ್ರೆ ಒಂದ್ ಕಾಗ್ರ ಬರ್ತೈತಿ ಆ ಕಾಗ್ರ ಇತ್ತ ಅಂತಂದ್ರ ನಿನಗೆಲ್ಲದ್ರಾಗು ಏನಾಗಗ್ತೈತಿ ಸಹಾಯ ಆಗ್ತೈತಿ
ಹ್ಮ ಹಾ
ಹ್ಮ್ ಅಲ್ಲೇ ಕಲ್ತ್ ಬಿಡಂತಿನ ಹನ್ನೊಂದ್ ಹನ್ನೆರಡು
ಹ ಅಲ್ಲೇ ಕಲ್ತ್ರ ಏನಾಗತ್ತೆ ಹೇಳ ಅದು ಬರ್ತೇತಲ್ಲಾ ಅದು
ಅದ ಸರ್ಟಿಫಿಕೇಟ್ ಬಂತಂತಂದ್ರ ನಿ ರಿಸರ್ವೇಶನ್ ಇರ್ತೇತಿ
ಗಾಪ್
ಹಾ ಹಾ ನನ್ಗ ಸರ್ಟಿಫಿಕೇಟ್ ಅದಿತ್ತಂದ್ರ ಏಳ್ ವರ್ಷದ ಅಲ್ಲಿ ನಿಮಂಗ ಒಂದ್ ಸ್ವಲ್ಪ ರಿಸರ್ವೇೇಶನ್ ಸಿಗ್ತೈತಿ ಮುಂದ್
ಏಳು ವರ್ಷತನ
ಏಳ ವರ್ಷ ತನಾನೂ ನೀನು ಹಳ್ಳಿ ಒಳ ಕಲ್ತಿ ಅಂತಂದ ಸರ್ಟಿಫಿಕೇಟ್ ಕೊಡ್ತಾರ
ಹಾ
ಕೊಟ್ರಂತ ಅಂದ್ರ ನಿಿನಗ್ ರಿಸರ್ವೇಶನ್ ಇರ್ತೈತಿ ಸ ಅದ ಹೆಂಗಂದ್ರ
ಕಡಿಮ ಕಡಿಮೆ ಅಂಕ ಬಂದ್ರರು ಹೋಗಬೋದನಾ
ಹಾ
ಸಿಗು ಇ ಇರ್ತೈತಿ
ಹ್ಮ
ಹಾ ಹಾ ಹಾ
ಅಲ್ಲೇ ಕಲ್ತ್ ಬಿಡಿರ ಹ
ಅಕ್ಕ ನಾವ್ ಇದ ಮಾಡಾಕತಿವಲ್ಲ ಸುಮ್ ಹಂಗ ಬಿಟ್ಟ ಬಿಟ್ರಿ ನಡ್ಯಲ್ಲ ಮಾತಾಡ್ಬೇಕನ್ನದಕ್ಕ
ಮೂ ಮತ್ತೆ
ಹೇಗ್ ಇಲ್ ಕೇಳಿಲ್ಲ ಅದೆಲ್ಲಾ ಬಿಟ್ಬಿಡು ಅದ್ನೆಲ್ಲಾ ಹೇಳ್ಬಾರ್ದ್ ನಂಗ ನೀನ್ಸದ ಏನಂತಂದ್ರ ಅಹ ಇದು ಅದೇಪ್ಪಾ ಅಲ್ಲೇ ಹನ್ನೊಂದ್ ಹನ್ನೆಡು ನ ಕತ ಬಿಡಂತಿನ ಏನ ವಿಜ್ಞಾನ ಏನ್ ಮಾಡೋನ್ ಗೊತ್ತನಾ ಹಾ ಅಲ್ಲಿ ಕಲಿಯಾ ಏನು ರೊಕ್ಕನ ಕೊಟ್ಟೋದಿರಂಗಿಲ್ಲ ಈ ಏಳು ವರ್ಷದ ಇದನ್ನುನು ಸರ್ಟಿಫಿಕೇಟ್ು ಬರ್ತೈತಿ ರಿಸರ್ವೇಶನ್ ಸಿಕ್ತೈತಿ ಮತ್ತ ರೈತರ ಮಕ್ಕಳ ಮಕ್ಳ ಅಂತಂದ್ರು ಒಂದ ಸರ್ಟಿಫಿಕೇಟ್ ಮಾಡ್ಸಮ್ಮ ಎಲ್ಲಾ ಮಾಡಸ ಏನ್ ಮಾಡಕ್ ಆಗತ್ತ ಅಂದ್ರ ಹ್ಮ್ ಚೊಲೋ ಸೀಡ್ ಸಿಕ್ತಾವ ನಿಿನಗ ಆಮೇಲೆ ಏನ್ ಮಾಡ್ಬಿಡುದಂತ ಅಂತಂದ್ರ ಯಾವದರ ಚೊಲೋ ಕೋರ್ಸ್ ತಗೊಂಡ್ಬ ಬಿಡುದು ಹೆಂಗಂದ್ರ ರೊಕ್ಕ ಕೊಟ್ಟ ನಮ್ಮ್ನೆ ಆಗೋದಾಗತ್ತ್ದಲ್ಲಾ ಹಂಗತ್ೆ ಅದ್ರನ ಸಾಲಗೆ ಹೋಗಬೇಕಷ್ಟೇ
ಹಾ ಹಾ ಹಾ
ಅಲ್ಲಿ ಲೈಬ್ರರಿ ಇದಾಗ ಅಲ್ಲಿ ಓದಿದ್ರ ಆಗ್ತಿರ್ ನೋಡ್ ಇಲ್ಲಾ ಅಂತಂದ್ರ ಅಕಸ್ಮಾತ್ ಂಗ ಆಗಿಲ್ಲ ಅಂತಂದ್ರುನು ಆಮೇಲೆ ಏನ್ ಮಾಡುದ ಅಂತಂದ್ರರು ಒಂದ್ ವರ್ಷ ಕೋಚಗ್ ಹೋಗ್ಬಿಡುದು
ಹ್ಮ್ ಏ ನೀವ ಇನ್ಂತಾಗಲ್ಲ ಅದಕ್ ಮಾತಾಡತಿ ಏನ ಆಗಲ್ಲಾನ
ಇಲ್ಲ ಇಂತವೇ
ಆಂಗ್ಲ ಭಾಷೆ
ಏನಾ ಏ ಸುಮ್ಮಾರ ಇರ್ತಿಲ್ ನೀನು ಎಷ್ಟರ ಮಾತಾಡ್ತಿವಿ
ಹಾ ಆಯ್ತಾ
ಅಪ್ಪ ನ ತಲೆನೇ ಕೆಡಸತೀ ನೋಡಪ್ಪ
ಅಂತ ಅವ್ ಮಾತಾಡ ಮಾತಾಡಿ ಅಂತನ ಹಳ್ಬಾರ್ದನ
ಹ ಹ ಹ ಸುಂದ್ರಾ
ಹಾ ಆಯ್ತ ಆಯ್ತ ಆಯ್ತು
ಹಹ ಹ ಹ
ಹ್ಮ್ ಹ್ಮ ಆಯ್ತಾಳ
ಪೋರ ತಂದು
ಅಕ್ಕ ನನ್ಗೊಂದ್ಸಲ ಗೊತ್ತ ಅನ್ಕದ ಅಂತ ಅಲ್ಲಕ್ ಹೋಗಬ ಮಾಗ
ಏನದಕ್ಕೆ
ವರ್ಸಂದಿದ್
ಹ ಹ ಹೋಲ್ ಬಿಡ ಎಲ್ಲಾ ಮುಗದೋಗ ಎತ್ಕತಿ
ಹಾ ಹಾ ಹೌದಲ್ಲ ಹ ಇನ್ನ ಮರಿಯಾಕಗಲದನ್ನ
ಹ ಒಲ್ಬಡ ಕಡೆ ಬತ ಮ ನಂಡೆ ಇದಕ್ ಹೋಗಿದ್ರ ಅಂತೆಲ್ಲ ನೀವು ಔಟ್ಲೀನ್ನಿ ತರಾಕ್ಕ ಅವಾಗ ಏನ ಅವ್ರ ಒಬ್ಬ್ರ ಕೇಳಿದ್ರಂತ ನಿಮಮ್ಮ ಹುಡುಗಿದ ಫಿಕ್ಸ್ ಮಾಡಿರಿ ಏನ್ರರಿ ಅಂತಂದ್ರ ಅವಾಗ ಏನಂದರು ಪಪ್ಪಾ
ಏ ಹುಡುಗಿದಾಳ ಅದು ಕಲಿಯುದ
ಅಲ್ಲಲ್ಲ ನಿಮ್ಮ ನಿಮ್ ಮಗಳಿಗೆ ಹಿಂಗ ಮದ್ವಿ ಫಿಕ್ಸ್ ಮಾಡಿರಿ ಏನ್ರರಿ ಅಂತ ಕೇಳಿದ್ರ ಅಂತ
ಇಲ್ಲ ಹಂಗಗೆನ್ ಕೇಳಿಲ್ಲ ಏನ್ ಕಲಸ್ತರಿ ಮುಂದ ಇದು ಪ್ರಾಣಿಿಕ ಪ್ರಾಣಿಗಳು ಇದದು ಆಗೋದಕ್ಕ ಬೆಲೆ ಇವ್ರ ನಮ್ಮ ಮ್ಮನ ನೋರು ಏನಂದ್ರು ಪ್ರಾಣಿ ಆಗೋದಕ್ಕೂನು ಬೆಲೆ ಇಲ್ರಿ ನಾನ್ ನೋಡ್ದಂಗ ಏನಿಲ್ಲಾಂದ್ರ ಅದಕ್ಕ ಅವರು ಏನಾವ ಬಹಳ ಮಂದಿ ನೋಡ್ರಿ ವ್ಯಾಲ್ಯೂ ಐತಿರಿ ನಿಮ್ಗ ಅದ ಅನಸ್ತೈತಿ ಅಂತ ತವ್ರ ಅಂದ್ರ ಅದ್ರ ಸಲಗಿ ಎಲ್ರರಿ ಹೋದ್ರ ಇದು ವೈದ್ಯರ್ ಲ ನ ಇಲ್ಲ ಅಂದ್ರ ಇದು ಮದ ಇ ಮಾಡಿ ಕಳ್ಸದ ಅಂದ್ರ
ಹ್ಮ್
ಅದಕ್ಕ ಇಲ್ಲ ನೋಡ್ತನ್ಿ ಯಾವ ಸಿಗುತ್ತ ಹೋಗಬೋದು ಮತ್ತ ಇವ್ನಿಿಗೆ ಏನ್ ಮಾಡಸ್ತರಿಿ ಅಂದಾಗ ಇವ್ನಿಿಗೆ ಹೋದ್ರ ಮಾ ಕಲ್ತ್ರ ಕಲ್ಸುದ್ರಿ ಇಲ್ಲಾ ಅಂದ್ರ ಒಕ್ಕಲ್ತಾನ ಐತಲ್ರರಿ ಅಂದ್ರ
ಹ್ಮ್
ಹ ಮತ್ತ ಅದು ಇದಕ್ಕ ಏನ ಅ ಏನ್ ನಮ್ಮ ಅಕ್ಕ ಮಾಡತ ಗದನ ಬೇಕ ನಮ್ಮ ಮನ್ಯಾಗ
ಹ್ಮ್ ಹ್ಮ್ ಹ್ಮ್
ಅದು ಬೇ ಹಾ ಹ ಅದು ಅದು ಮಾಡ್ಸ್ತಾರೇನ ಅಂತ ಪಪ ಅಾನ
ಹ್ಮ್
ಅಂದ್ರ ಅದು ಅದ್ರಾಗ ಓದತಾ ಇದ್ರಾಗ ಓದತ್ತಾ ಅದು ಬೇಡ ನತಾಡ್ರಕಿ
ಹ್ಮ್
ಅದ್ ಇದು ಮಾಡತ್ನನ್ ಆ ತಾಳ ಸಿಕ್ಕರು ಹೋಗಲ್ಲ ನ ಆ ತಾಳಕ್ಕೆ ಹಂಗ ಹೆಂಗಂದ್ರ ಅದು ಅಷ್ಟೇ ಆಯ್ತ್ ಮತ್ತ್ ಪ್ರಾಣಿಿಕೂಯ್ದಕ್ಕೂ ಬಾಳ ಬೆಲೆ ಐತಂದ್ರ ಅವರು
ಹ್ಮ್
ಎಷ್ಟಣ
ಹ್ಮ್ ಅಷ್ಟೇನಾ ನಾನ ಎಲ್ಲಿ ಅವ ಹಿಂಗ ಗಟ್ ಮಾಡಿರಿ ಏನ್ೀ ಅಂತ ಕೇಳಿದ್ರೇನ ಅಂತ ಅನ್ಕೊಂಡ ಅವ್ರೊಬ್ರ ಯಾರ ಒಬ್ಬ್ರ ಅಂದ್ರ ಆಗಲ ಮದಲಿ ಕೇಳಿದ್ರು ಅಂತಂದು
ಹಾ
ನ
ಹ್ಮ್ ಹ್ಮ್ ಹ್ಮ್ ಏ ಇಲ್ಲಾ ಹಂಗಗೆಂಗ ಕೇಳಿಲ್ ಬಿಡು
ಹೌದೇನ್ ಹ್ಮ ನನ್ ಬಗ್ಗೆ ಏನ್ ಮಾತಾಡ್ಿಲ್ಲ
ಎಲ್ಲ ನಿನ್ ಹಾ ಇಲ್ಲ ಮಾತಾಡಿದ್ರ ಕೇಳಿದ್ರ ಎಲ್ಲೆಲ್ಲಿ ಹೆಂಗ ಬಂದಾರ ಏನ ಹೋಗ್ಯಾರ ಎಷ್ಟ್ ದಿವ್ ಆತ ಹನ್ ಕೇಳಿದ್ರ
ಹಾ ಇದನೆಲ್ಲಾ ಕೇಳಿದ್ರಾ
ಅದೇ ಅವ್ರು ಒಂದ್ ಸರ್ತಿ ಕೇಳಾರ ನಾ ಹಿಂಗ ಹೇಳಿದೆ ಗೊತ್ತಲ್ಲರ ನಂಗ ಹ ಯಾವ ಬಂದಿಟ್ಲು ಬಂದಿಲ್ಲೇನ ಮತ್ತ ಹೆಂಗ ಆರಾಮದ ಾವ ಹ್ಮ್ ಎಲ್ಲ ಎಲ್ಲಿ ಅಲ್ಲೇ ಇರ್ತಾರ ಇಲ್ಲೇ ಪಿಜೆ ಏನ್ ಹಾಸ್ಟೆಲ್ ಹಂಗಂಗ
ಹ್ಮ್ ಎಕ್ಸಾಮ್ ಇನ್ೇನ್ರ ಕೇಳಿದ್ರೆ
ಹಾ ಇಲ್ಲ ಅಂತ ಅವನ್ ಕೇಳಲ್ಲ ಅದು ಹ್ಮ ಅದು ಕೇಳ ಪರೀಕ್ಷತ್ ಕೇಳಿದ
ಏನನ್ ಅಕ್ಕಿಂದ ಇದ ಕೇಳಿದ್ರೆ ನಂದು ಕೇಂದ್ರಕ್ಕೆ
ಇಲ್ಲಾ ಹೇಳಲ್ಲಾ ಹಂಗೇನಿಲ್ಲ
ಹೇಳ್ಬೇಕಿಲ್ಲ ಫಸ್ಟ್ ಕ್ಲಾಸ್ ನ ಪ ಹೇಳ್ರಿ ನಮ್ಮ ಸರಿ ಒಂದ್ ನಿಮಿಷ ತ ಹ ರು ವಾಪಸಾ
ಹಾ ಹಾ ಆಯ್ತಾ
ಹ್ಮ